ಇ ಬಸ ತೋನ್ನನತ್ತ ರಸ್ತ ತಸ್ ಮತ್ತ ತಸ್ ಮತ್ತಿ ಇ ಬರಿದ್ರೆ ಹ್ಮ ಇ ಹತ್ತು ನಿಮಿಷ ನಾನ್ ಹತ್ ವಳ್ಳಲಾನ ತುಮಷ
ಬರ್ತವನಲ್ಲ ಅವ್ರು ಮತ್ ಸುಳ್ಳ ಕಾಯಿ ಮಾಡಬೇಕ ಎಲ್ಲಸದ ನಾನ ಅದು ಮು ಮೂರು ರೂಪಾಯಿ ಬಂದ ಕ್ಲೇಮ್ ಮಾಡ ಅಂತೀನಿ ಹಂಗ ಮಜ ಎಷ್ಟೊಂಡರ್ತ ಮು ರಪಿ ಬರ್ತಲ್ಲ ಹೊಸ ಮುನ್ನೂರ ಹನ್ನೆರಡು ರೂಪಾಯಿನೂೂ ನಕ ಕ್ಲೈ ಮಾಡಂತೀನಿ ಏನ್ ಕ್ಲೈ ಮಾಡ ಇವ ಮಾತಾಡಿದ್ದು ನಾಗೆ ಮೊತ ಮಾತ್ರ ಕೊಬೇಕತ ಅದಷ ನರೋ ನೀವು ಹಚ್ಚಿದ್ದೀ ಹ್ಮ ಅ ನಾನ್ಚ್ಚ ಮುಸ ಕಟ್ಟ ಆಯ್ತದೆ .
ಯವು ಮಾಡಡ ದ ಸ ಹೊಸ .
ಇದ ಹೊಸತಿ ಈಗಏನ್ ಹೊಸತಿ
. . ಕುುದುರದಾಗಲ್ಲ
ಹ
ಜಾಗಲ್ಲ ಮ ಮ ಬೋಜರ ಮ ಹ್ಮ್ ಪ ಬೈತಾರ
. ನ್ ಬರ್ತಾನಲ್ಲ ಬೇರೆಲ್ಲದ ನನಗ ಹತ್ತ ನಿಗೆ ಸಿ ಬಗ ಸವ ಕೆಲಸ ನಿಮ ಅಷ್ಟೇ ಆ
ರ್ಸಕೊಂಡ ಆದ್ರರು ಬಂದ ಬಿಡತಾನ ಈ ಒ ಹ ಹ್ಮದ ಹ್ಮ
ಎ ರೊಜಗಲಳೆಯಕ ತುಳಿಬೇಕು ಹೊಸ್ಕಾಕ್ಬೇಕು ಅಂತ ಬಹಳ ಜನ ಬೆನ್ನಿಂದ ಉತ್ತಮಸ್್ತಾನೆ ಇರ್ತಾರೆ ಅವ್ರಿಗೆ ಏನಂತ ನಾ ತೋಸ್ತಾನೆ ಬಂದಿದ್ದೀನಿ .
ಹ್ಮ್ ಬಾಬಾ
ಹ ನ ಅಂದಳಕ ಎಳಪಟ್ಟ ನಿಣೆ್ಮ ನಾಂದು ಉಡಕ್ಕಂತ ಎಲ್ಲಟ್ಟ ಮ ನೀರಿ ಯಳ ದೈವ ಹೋಗ್ತದೆ ನಿ ಗಳಿಸಿದವರು ಎಂದಿಗೂ ನೆಮ್ಮದಿಯಾಗಿ ನಿದ್ರಿಸುವುದಲ್ಲ ಮ ಹ ನಮ್ಮ ನಿಮ್ಮಸ್ಕತ ನಿಮ್ಮ ಹ್ಮ್ ನಿ ತಪ್ಪ ಇಲ್ಲ ನಿಮ್ಮ ತಪ್ಪ ಕಣಾದ್ರೆ ಪ್ಯಾಂಟ್ ಹಂಗ್ ಸತಲ್ಲ ಪ್ಯಾಂಟ್ ಸ ಕಾಕಿ ಪ್ಯಾಂಟ್ ಅದಂಗತ್ತು ಡ್ರೈವರ್ ಗಳು ಅದಂಗ ಬಿಟ್ರಿ ಎಲ್ಲಾರ ಡ್ರೈವರ್ ಕಣಕ್ಬೇಕ ಕಳ್ಕ ಎಲ್ಲಾರ ಎಲ್ಲ ಡ್ರೈವರ್ಗಳು ಜಗಗಳ ಮ ಮ ಗಪ ಮನುಷ್ಯ ಕ್ಯೂ ಲಫ ಟೈಮ
ತಿಂದುು ಮುಡಿ ನಿಂದುು ಮುಡಿ ಹ್ಮ ಲಾರ ತಿದ
ಹ್ಮ
ಹ್ಮ ಹ್ಮ್ಮ ಹ್ಮ ಹ್ಮ ಹ್ಮ ಹ್ಮ ಹ್ಮ್ಮ ಹ್ಮ ಹ್ಮ ಎಳತ್ತಿ ಹೇಳತೀನಿ ಕೇಳ ಚಿನ್ನ
ಹ್ಮ
ತಡಿ ಇನ್ನ ಸ್ವಲ್ಪ ದಿನ ಹ್ಮ್ ಹ್ಮ ಅಂತ
ಖಾಲಿ ಕಾಕ ತೋಸ ಬರಕು ಹಳ್ಳರು ಕೆಪ್ ಬರ್ತನ ಕೇಳ್ತ
ಹ್ಮ್ ಹ್ಮ ಹ್ಮ ಹ್ಮ ಹ್ಮ್ ಹ್ಮ್ ಕ ಬರ್ತ ಬೈಕ್ನ ಹ್ಮ್ ಎ ಬು ಅವಬದಂದೆ
ಇನ್ನು ನಾನು ಕಾರ್ನೋಗಯ್ತ ಕಾಲ್ ತೋರ್ಸ ಬರತ
ನಿಂದ ಹ್ಮ್ . ಯಪನಯಂದ ಮ ಚೇಚಿ ಮ ಕೆ ತ
ಬಟ್ಟ ಮಾತಲ್ಲತ ಚಂತ ತಲ್ಲಿಿಗೆ ಆಯ್ತು ತಲ
ಹ ಹ ನೀನ ಕಟ್ ಮಾಡಿದ್ದಿಲ್ಲ ನಾನ ಪೋನ್ ಹ್ಮ್ ನೀ ನಾ ಕಟ್ಟ ಮಾಡತೀನಿ ನಾ ಕಟ್ ಮಾಡ ಕಟ್ ಮಾಡ ಕ ಮಾಡ.
. ಲೈಟ್ ಬರ್ಲಲ್ಲ ಇರ್ತ ಬರ್ತಲ್ಲ ಒ ಮತ್ತೇನಾ. ಇ ಪ್ಯಾಂಟ್ಬೇಕ ಮಸ್ತ್ ಐಂ್ಯಾಂಟ್. ಲಿ .
ತಿಳದ.
ನಂದಲ್ಲಮ್ ಜಟ ಮುೇ ನ ಬಸ ಬಿಟ್ಟ ನಿಲ್ಸಿದ್ದೆ. ಲೈಟ್ರರ್ ಬರ್ತಾವ ಹೊರಾಗ ಲೈಟ್ ಇರ್ತವ ಲೈಟ್ರ್ ಇರ್ತವ ಲೈಟ್ರಲ್ಲಿ ಈಗ. ಟೈಮ್ ಜಲ್ದಿ ಆಗಲ್ಲ ಒಳ್ಳ ಇಲ್ಲಿ ಜಲ್ದಿ ಆಬು ಜಲ್ದಿ ಆಬ ಜಲ್ದಿ ಜಲ್ದಿ ಆತರ್.
ಇಲ್ಲ.
ಜಲ್ದಿ ಆಗಲ್ಲ ಜಲ್ದಾಗಲ್ಲ. ನಾಗಿಡುಗಪ್ಪ. .
ಹ್ಮ.
ಹೇಳುತ್ತೀನಿ ಕೇಳು ನನ್ನದೊಂದು ಗೋಳು. ಬೆಳೆಂಗೆ ಖಾಲ ಇತ್ತಲ್ಲ. ಡ ತರ್ಕೊತ ಹೋಗಿದ್ರಲ್ಲ ಹ್ಮ .
ನೋಡಾಗ ಕ ಪಿದ ಮಾಡ್ತ ಮ ಮತ್ತೆ. ಯಾರಾರ ಬೆನಕಿತ್ತು ಅಂತ ನೋಡಲ್ಲಿ.
ಬ್ರ ಹೆಂಗೆ ಐತಪ್ಪಾ. ಕೊಡಂಬದಲ್ಲ ಊಕಟ ಪಕ್ಕಪ್ಪ ಕುಡಂಬಂದ. ಹ . ಹಕಟ ಸಲ್ಲ ಮ . ಇಲೀಲ್ಲ ಬೇರೆ ಕಡೆ ಹೋಗಲು ತಗೋ. ನೀ ಆನ್ಲೈನ್ ಇರಕಿದ್ರ ಅವಾಗ ಬರ್ಲ ಕಾಲು. ನ ಬ್ರೀ ಕಾಲ್ಕ್ ಇಷ್ಟೇಫೋನ್ಟ ಬರುತ್ತ ಪಫೋನ್. ಅಪ್ನ ಅಷ್ಟ ಬರ್ತ ಆನ ಅಷ್ಟೇ ಬರ್ತದೆ ಫೋನ್ ಹೋಗಿ.
ಯಾಪ್ ಸಮಂಧ ಇಲ್ಲದ. ಹ್ಮ್ ಹ್ಮ್.
ಗೋಡೆ ಜೊತೆ ಮತ್ತೆ ಇಲ್ಲ ಗೋಡೆ ಜೊತೆ ಮಣ ನ ಮತ್ತೆ ಗೋಡೆ ಜೊತೆ.
ಇಲ್ಲ. ಹ ನ ನಡತ ನ ನಿಮ ನಡ.
ಯಾಂಗಂದ್ರೆ ಆರಾಮಾಯಣ ಊಟಣ ಎಳಿವ್ದಾನ. ಒಲೆ ಒಲೆ ಬಿಟ್ರಲ್ಲ ಹ್ಮ್ ಪಾಂಡಿತ್ಯ್ಯ ನಮ್ಗೆೇನ್ ಬಾ್ದ್ರಲ್ಲಾ ನಾವ್ ಅಲ್ಲಿಂದ ಒಂದ. ಕೊಲ್ಲಾಪುರ ಒ ಎಡ್ನೂರಂದ ಮುನ್ನೂರು ಕಿಲೋಮೀಟರ್ ಅಷ್ಟೆ ಪಂಡಿಚೇರಿ. ಅಲ್ಲೆಷಲ್ ನೋಡ್ಕೊಂಡ್ ಬರಕ್ ಆಯ್ತು ನೋಡ್ಕೊ್ ಬರ್ಲ್ಲ. . ಏರೋ ಸುಧರನ್ ಟ್ರೈನಿಗರು ಹ್ಮ ಟ್ರೈನ್ ಇಲ್ಲ ಸರ್ ಕುತ್ತರುಂದ ಇಲ್ಲ ಸುರಲ್ಲ
ಹಸರ ಜಾವದು ಸರಿ ಅಂತಣ ಯಾವ್ದು ಕೋತ ಮತ್ತಲ್ಲ ಕೋತನಲ್ಲ ಗ ಹಣಗಿದ್ರಲ ಏನ
ಏನ್ ನಡಿಲ್ಲ
ಅ ಮೋಸ ಉಂತ ಹ್ಮ ಅಂತ ಆಡೆ ಗಡೆ ಗಮ ಕೊಡ್ತ ಅಂತ ಹಡೆತ ಅಂತ ಹ ಈ
ಹ್ಮ ಎರನಗೆ ಹಾಗ ಎವಷ್ಟು ಕೆಲಸ ಸಾಕ ಶಷನ ಬಿಡ್ತ ನ ಏನ ಕಾರ್ಡ ಮಾತ ಎ ಹೊರಗ ಆಗ್ತಾನ ತ ಈಡಳ್ಳೆಲ್ಲ ಖಾರ್ಕತಾನ ಅವ್ರ ಇಲ್ಲ ಜಂಪ್ ಮಾಡ್ತ ಇವತ್ತುದ್ ಮತ್ತ ಮಣ ಅಂದಿದ್ ಈಗ ಮಾಡ್ತಾನ ಒಬ ಮಾಪ ಪಾಪ ತಗೆ ಎನಣ ಚಷ್ಮಾ ಯಾರ ಟ್ಟ ಬಿಟ್ಟ ಬಿ ಮದ್ಗಲ್ಲ ಅಷ್ಟೇ ಹ್ಮ ಮಾಡಾಕಂತ ಮಾಡಕ್ಕೆ ಮುದೆ ಹಾಕಂತಿದ್ದೆ ಆರಾಮ್ಂದಿದ್ದ ಎನಂದ
ಬಬ ಯಾರಿಗೆ ಅ ಮಾಡ್ಲಿ ಮಾಡ್ ಆಲ್ಲ ಬೆಳಿಗ್ ಎಲ್ಲಿ ಅಂತ
ತೋ ಹ ಕ್ಯಸ ಭ ಹೇಳ ಮತ್ತ ಒಂದುಡ್ತ ಚಳಡ
ಒ ತಂಬ ಅಂತು ಅಂದಬಿಟ್ಟ ನಾನ ಜ ಮ
ಕುಟ್ರೆ ಹಾಕಂತ ಈಗ, ಈಗ ಬಯ್ತಿಲ್ಲೆ.
ದಾಮ
ಹದಡ ನಾನು ಕಟ್ಡ್ ಅಂದ್ರ ನಿಮ್ ಟೈಮ್ ಹಚ್ಚದ್ರ ನೀ ಏನ್ ಆವತಾವಣ ಹ ಹ್ಮ್ ಜಾಸ್ತಿರ್ತೆ
ಎಳತ್ತು ತಿನ್ನಕ್ಕೆಳಿ ಅನ್ನದೊಂದಕ್ಕೆಳಿ ಮತ್ತ ಏನತ. ತ್ರ ಹೋಗಾಮತ್ ಬಾ ಕಡಿಮಿ ಹಾಕ್ಬಿಡ್ರಿ. ಗ ಇಲ್ಲಿ ಪುದಿನ ಕಟ್ ಮಾಡ್ತಿನಿ. ಅ